ಏನ್ ಮಾಡ್ತಾ ಇದೀರಿ
ಏನಿಲ್ಲ ನೀವೇನ್ ಮಾಡ್ತಿದ್ದೀರಾ
ಮೆಬಿ ಹೊಲ್ದ ಪ್ರದುವಿ
ಹೌದಾ ಊಟ ಆಯ್ತಾ
ಊಟಾ ಹೋಗ್ಬೇಕು
ಹ್ಮ್
ಮನೆಯಾಗ ಹೋದ್ರೆ ಬಕ್ರಿದ್ದಲ್ಲ ಫ್ರೆಂಡ್ಸ ಯಾರೋ ಒಬ್ರು ಕರೀತಾರೆ
ಹೋ ಹೋ ಯಾರ್ ಕರ್ದರು ಬಕರೀದಗೆ
ಕರಿತಾರೆ ನಮ್ಮ ದೋಸ್ತಿಗಳು ಜಾಸ್ತಿ ಇದ್ದಾರಲ್ಲ
ಹೋ ಹಾಗಾದ್ರೆ ಇವತ್ತು ಫುಲ್ ಮಾಂಸ ಸಹಾರ ತಿಂದಿರಾ ನೀವು
ಹ್ಮ್ ಇವತ್ತೆಲ್ಲ ಕುರಿ ಕಟ್ ಮಾಡಿರ್ತಾರೆ ಕುರಿ ಬಂದ ಅತರದೆಲ್ಲ ಏನ್ ಮಾಡ ಫ್ರೆಂಡ್ಸ್ ತಕೊಂಡ್ ಬರ್ತಾರೆ ಎಂಗದ್ರೆ
ಹೋ ಹೋ ಹಂಗೆ ಮನೇಲಿ ಏನ್ ಮಾಡಿಲ್ಲ
ಮನೆಲ್ಲಿ ಮಾಡಿರ್ತಾರೆ
ಹ್ಮ್ ಹ್ಮ್ ನಿಮ್ಗೆ ಎಷ್ಟ ಜನ ಇದ್ದಾರೆ ಹಾ
ಹ್ಮ ಸಾಂಬಾರು
ಹೌದು ಮತ್ತೆ ಇನೇನ್ ವಿಶೇಷ ಹೆಂಗ್ ಹೌದು ಮನೆ ಕಡೆ ಕಟ್ಟಿದ್ರಲ್ಲ ಎಲ್ಲಿವರ್ಗೂ ಬಂತು ಮನೆ ಕ ಕಟ್ಟೋದು
ಮನೆ ಎಲ್ಲಾ ಗೋಡೆ ಎಲ್ಲಾ ಮುಗ್ದಿದೆ ಹಾ ಅದಕ್ಕೆ ಲಿಂಟೆಲ್ಲ ಹಾಕ್ತಾರೆ.
ಹ್ಮ್ ಹ್ಮ್
ಅದಾದ್ಮೇಲೆ ಮತ್ತೆ ಮೇಲ್ಗಡೆ ಗೋಡೆ ಕಟ್ಬೇಕು.
ಹೌದಾ ಮತ್ತ ಎಷ್ಟು ಕಷ್ಟ ಷ್ಟ ಬಾಳ ಆಗತ್ತಲ್ವಾ?
ಹ್ಮ ಖರ್ಚ ಆಗುತ್ತೆ.
ಹ್ಮ್ ಎಲ್ಲಾ ಇಟ್ಟಿಗೆ ಅವು ಇವು ಸಿಮೆಂಟು ಇಂತ ಎಲ್ಲಾ ತಗೋಬೇಕು ಎಲ್ಲದಕ್ಕೂ ಖರ್ಚಾಗತ್ತಲ್ವಾ ತುಂಬಾನೇ,
ತುಂಬಾ ಕಷ್ಟ ಆಗುತ್ತೆ ಏನ್ ಮಾಡಾರಕ್ಕೆ ಮನೆ ಗಟ್ಟಾದ್ರೆನನ್ನನ್ನ ಕಟ್ಬೇಕಂದ್ರೆ ಎಲ್ಲಾ ಖರ್ಚಾಗುತ್ತೆ ಅಂತಾನೆ ಎತ್ಕಿಿಸಕೊಂಡು. ಮರ ಹತ್ತು ಹತ್ತು ವರ್ಷದಿಂದ ವ್ಯವಸಾಯ ಎಲ್ಲ ಮಾಡಿದ್ವಿ ತ ಕಟ್ಟಾ ಇದ್ದೀವಿ
ಮತ್ ನಿಮ್ ಸಂಬಂಧಿಕರು ಯಾರು ಸಹಾಯ ಮಾಡಿಲ್ಲ ದುಡ್ಡು ಕೊಡಕೆ ಇಲ್ಲ ಏನಾದ್ರು ತರಕು ಎಂತದಕ್ಕೆ
ಎಲ್ರು ಎನ್ರೂ ಕೈ ಕೊಡವ್ರ
ಹೌದ್ ಬಿಡ್ರಿ ಇವಾಗಿವಾಗಿನ ಸಮಾಜದಲ್ಲಿ ಅಷ್ಟೇ ಎಲ್ಲಾರೂ ಅಷ್ಟೇ. ಯಾರ್ ಸಂಬಂಧಿಕರು ಯಾರ್ ದುಶ್ಮನ್ರು ಏನಂತಾನೂ ಗೊತ್ತ ಗೊತ್ತಾಗೋದಿಲ್ಲ ಅಲ್ವಾ
ಹ್ಮ ಏನ್ ಮಾಡೋಂಗಿಲ ಸಂಬಂಧಿ ನಂಬರ್ಧಿವಾಗ
ಹೌದಾದು ಸಂಬಂಧಿಕರ ಅಂತಾನೇ ಇಲ್ಲ ಇವಾಗ ಯಾವ ಜನರನು ನಂಬಂಗಿಲ ಬಿಡ್ರಿ ಎಲ್ಲಾರೂ ಅಷ್ಟೇ ಕೈ ಕೊಡೋವ್ರೆ ಏನಾದ್ರು ಸಹಾಯ ಬೇಕಂದ್ರೆ ಮುಂದೆ ಬರೋದಿಲ್ಲ ಅವ್ರ ಸಹಾಯ ಬೇಕು ಅಂದಾಗ ಮಾತ್ರ ನಾವು ನೆನಪಾಗ್ತೀವಿ.
ನಮ್ಮ ಮನೆಯಲ್ಲಿ ಕೊಪ್ಪು ಮಾರ ಇದಿದ್ದಾರೆ. ಹ
ಅಹೋ ದಾಲ್ ಸಾಂಬಾರ್ ಮಾಡ್ತಾರ ಹೌದಾ.
ನಮ್ ಕಡೆ,
ಕಡೆ ನಾವು ಒಂದೊಂದ್ಸರಿ ತಿನ್ಬೇಕ ಅನ್ಸತ್ತೆ ಆದ್ರೂ ನಮ್ಗ್ ಅಭ್ಯಾಸ ಇಲ್ಲ ಮುದ್ದೆ ತಿನ್ನೋದು? ನಾವೆಲ್ಲಾ ಜೋಳದ ರೊಟ್ಟಿ ತಿನ್ ವಿ ಈ ಕಡೆ ಎಲ್ಲಾ ನಮ್ ಕಡೆ ಎಲ್ಲಾ ಜೋರೋದ ರೊಟ್ಟಿ ಜಾಸ್ತಿ ಮಾಡೋದು ಅದಕ್ಕೆಲ್ಲ ಪಲ್ಯನು ಮಾಡ್ತಾರೆ ಹೆಂಗ ಬಿಡ್ರಿ ನಿಮ್ ಕಡೆ ಎಲ್ಲಾ ಅದ ತಿಂದ್ರನೆೇ ಶಕ್ತಿ ಅಲ್ವಾ ಆಹಾರ
ನಿಮ್ ಕಡೆ ಎಲ್ಲ ಮೆಕ್ಕೆ ಜೋಲ ರಟ್ಟೆ ಅದೇನು ಲ್ಲ ಬಡ ಮುದೆ ಫೇಮಸ್
ಹೌದೌದು ನಮ್ ಕಡೆ ಜೋಳದ ರೊಟ್ಟಿ ಹ್ಮ ನೀವು ಒಂದೊಂದ್ ಸರಿ ನಮ್ ಕಡೆ ಬಂದ ೀ ಎಲ್ಲಾ ಜೋರದ್ ರೊಟ್ಟಿ ಎಲ್ಲಾ ನೀವು ರುಚಿ ನೋಡ್ರಂತೆ
ನಾವು ಬರೋಕ್ಕ್ಕೆ ಕೆಲ್ಸ ಜಾಸ್ತಿ ಇರುತ್ತೆ
ಹ್ಮ್
ಏನೋ ಊಟ ಮಾಡುವಾಗ ಫ್ರೀ ಟೈಮ್ ಇದ್ದಾಗ
ಹಾ.
ಮಾತಾಡ್ಬಹುದಷ್ಟೇ.
ಹೌದೇನ್ರಿ ಏನೋ್ರೀ ನಿಜವಾಗ್ಲುೂ ಅಂತೂ ಒಂದೊಂದ್ ಸರಿ ಅನ್ಸತ್ತ ಎಲ್ಲಾದ್ರೂ ಪ್ರವಾಸಕ್ ಹೋಗ್ಬೇಕು ನಿಮ್ ಕಡೆ ಎಲ್ಲಾ ಬರ್ಬೇಕು ಎಲ್ಲಾ ಏನೇನ್ ಚೆನ್ನಾಗಿರತ್ತರಿ ನಿಮ್ ಕಡೆ ಎಲ್ಲಾ ಸ್ಥಳಗಳು.
ನಮ್ಮ್ ಕಡೆ ದೇವಾಲಯಗಳು ಚೆನ್ನಾಗಿರುತ್ತೆ ಗುಡಿ ಗೊಪುರ ಎಲ್ಲಾ ಚೆನ್ನಾಗಿರುತ್ತೆ.
ಹ.
ಹಾ ಇದು ಜಲಪಾತಗಳೆಳಾ ಇಲ್ಲ.
ಹ ಹಾ.
ಬೆಟ್ಟಗಳು ಬೆಟ್ಟ ಜಾಸ್ತಿ ಇದೆ.
ಹೌದಾ ಮತ್ತೆ ದೇವಸ್ಥಾನಗಳುನು ಅಲ್ಲ ದೇವಸ್. ಸ್ಥಾನಗಳು ಇವು ಎಲ್ಲ ಯಾವದಾದ್ರು ಚೆನ್ನಾಗಿರೋ ನೋಡಕ್ಕೆೆ ತುಂಬಾ ಚೆನ್ನಾಗಿರೋ ದೇವಸ್ಥಾನಗಳು ಎಲ್ಲಾದ್ರೂ ಇದೆಯ. ಸ್ಥದಲ್ಲಿ ಹೌದಾ ಯಾವ್ದು ಅ ಚೆನ್ನಾಗಿರತ್ತೆ ತುಂಬಾ ಶ್ರೇಷ್ಠವಾದದ್ದು ಯಾವ ದೇವಸ್ಥಾನ ನಿಮ್ ಕಡೆ
ಕಡೆ ತಿರುಪತಿ ತಿರುಪ್ತಿ ಫೇಮಸ್ ಹೌದು ತಿರುತಿ ಬಹಳ ಪ್ರಸಿದ್ಧವಾದ ದೇವಾಲಯ ಅಲ್ಲ
ಯಾವ ದೇವರು ಇರ್ತಾರೆ ತಿರುಪತಿಯಲ್ಲಿ.
ತಿರುಪತಿ ಅಂದ್ರೆ ಆಂಧ್ರ ಬರುತ್ತೆ. ತದು ನಾವ ಇಲ್ಲಿಂದ ಹೋಗ್ಬೇಕ. ಯಕಂದ್ರೆ ಅಲ್ಲಿಗೆ ಹೋಗ್ೋುದು.
ಹೌದೇ ನು. ಮತ್ತೆ ಅದೇ ತುಂಬಾ ಶ್ರೇಷ್ಠವಾದ ದೇವಸ್ಥಾನನಾ ಅದು
ಹಾ ಹಾ ಪ್ರಸಿದ್ಧವಾದ ದೇವಾಲಯ.
ಹ್ಮ್ ಹ್ಮ್ ಏನಾದ್ರು ನಮ್ಗೆ ಬೇ ನಾವ್ ಬೇಡ್ಕೊಂಡರು ಅದ್ ನೆರವೇರತ್ತಾ ಹೋಗಿ.
ನಾವೇನ್ ಬೇಡ್ಕೊಂಡ್ರು ನಡೆಯುತ್ತೆ ಅಲ್ಲಿ.
ಹ್ಮ್ ಹ್ಮ್ ಹ ನಾನು ಕೇಳಿದ್ದೀನಿ ಎಲ್ಲಾ ನಡ್ಕೊಂಡ್ ಹೋದ್ ೇ ಅದೇನು ಮೆಟ್ಲಿದೆ ಅ ಮತ್ತ ಮೂರ್ ಸಾವಿರ ಎಷ್ಟು ಹತ್ತು ವರ್ಷ್ಟತ್ಿಗೆ ಸಾಕಾಗತ್ತೆ ಅಂತಿದ್ರು ನನ್ ಸ್ನೇಹಿತರು ಆ ಕಡೆಯಿಂದ ಬರ್ತಾ ಇರ್ತಾರೆ ಒಬ್ಬೊಬ್ರು ನಮ್ ಕಾಲೇಜ್ಗೆ
ಇಲ್ಲ ನಾವು ಇಲ್ಲಿಂದ ನಮ್ಗೆಲ್ರರು. ನಾವು ರೈಲಲ್ಲಿ ಹೋಗ್ತೀವಿ. ನಮಗೆ ಅ ಅ ಏನು ಕಷ್ಟ ಅನ್ಸಲ್ಲ.
ಹೌದಾ. ಏನೋ ಅದೇ ನಾವು ಎಲ್ಲಾರೂ ಬರ್ಬೇಕು ನಿಮ್ ಕಡೆ ಎಲ್ಲಾ ಚೆನ್ನಾಗಿರತ್ತೆ ಅಂತ ಕೇಳ್ಸ್ತಿದ್ದೇ ಎಲ್ಲಾರೂ ನನ್ ಸ್ನೇಹಿತರು ಎಲ್ಲಾರೂ ಅಂತಿದ್ರು ನಮ್ ಕಡೆ ಎಲ್ಲಾ ಚೆನ್ನಾಗಿರತ್ತೆ ಅದು ತಿರುಮಲ ಅಲ್ಲಿ ಹೋದ್ರೆ ಇನ್ನು ಅಪರೂಪಕ್ಕೆ ಅದ್ರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಶ್ರೇಷ್ಠವಾದ ದೇವಾಲಯ ಅಂತಾರೆ
ನೀವು ತಿಂಡಿ ಏನ್ ತಿಂದ್ರಿ
ನಾವವು ಇವತ್ತು ಪಲಾವ್ ಮಾಡಿದ್ರು ನಮ್ಮ ಮನೆಯಲ್ಲಿ
ಅದಕ್ಕೆ
ಪಲಾವ್ ಅದರ ಜೊತೆಗೆ ನಮಮ್ಮ ಮಾಡ್ತಾರೆ ಚಟ್ನಿ ಅದು ಇದು ಅಂತ ಆದ್ರೂ ನಮ್ಗೆ ಹಂಗೆ ಪಲಾವ್ ಬರೀ ಪ್ ಪಲಾವ್ ತಿನ್ನೋದೇ ಇಷ್ಟ ಏನೋ ಅದಕ್ ಮಿಕ್ಸ್ ಮಾಡಲ್ಲ ನಾವು ಒಟ್ಟಿಗೆ ಹ್ಮ್ ಹಂಗೇನು ಚೆನ್ನಾಗ ಇರತ್ತೆ ನಮ್ಮಮ್ಮ ಅಡಗೆ ಚೆನ್ನಾಗ್ ಮಾಡ್ತ ತಾರೆ ಆದ್ರೆ ಒಂದೊಂದ್ಸಾರಿನೆ ಸ್ವಲ್ಪ ಅ ತುಂಬಾ ಲೇಟ್ ಮಾಡ್ತಾರೆ ಅವ್ರಗ ಒಂದೊಂದ್ಸರಿ ಮಾಡ್ಬೇಕಾ ಬೇಡ್ವಾ ಅಂತ ಅನ್ಸತ್ತೆ ಮೈಬಾರ ಮಾಡ್ತಾರ ಅವ ಒಂದೊಂದ್ಸರಿ ಮೈಬಾರ ಜಾಸ್ತಿ ಹಾ ಅದು ಏನಂದ್ ಮಾಡ್ತಾಳ ಚೆನ್ನಾಗಿರತ್ತೆ ಬೇಗ ಮಾಡಲ್ಲ
ಮನೇೆಯಲ್ಲಿ ಕೆಲ್ಸ ಇರುತ್ತೆ
ಕೆಲ್ಸ ಪಕ್ಕಕ್ಕ ಇಟ್ರೆ ಅವ್ರಿಗೆ ಅನ್ಸೋದಿಲ್ಲ ಮಾಡ್ಬೇಕು ಅಂತ ಅವ್ರಗ ಒಂಥರ ಏನೋ ಬೇರೆ ದ್ಯಾಸದಲ್ಲಿ ಇರ್ತಾರೆ ಹ್ಮ ಅದ ಮಾಡಕ್ಕ ಆಗಲ್ಲ ಅವರು ನಿಮ್ ಮನಲಿ ಎಲ್ಲ ಏನ್ ಮಾಡವ್ರೆ ಅಂದ
ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಮಗಳು ಒಬ್ರ ಇದಾರೆ
ಹಾ
ಅವರುನು ಏನ್ ಕೆಲ್ಸ ಮಾಡಲ್ಲ
ಹೌದಾ
ಅವ ನಿಮ್ ನಿಮತರ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಮತ್ತೆ ಬಿರಿಯಾನಿ ಅಂದರಿ ಇನ್ ತುಂಬಾ ಇಷ್ಟ
ಹೌದಾ
ಅವರ ಮಾಂಸ ತಿನ್ನಲ್ಲ ಬರಿ ಅನ್ನ ಮಾತ್ರ ತಿಂತಾರೆ
ಇರ್ತರ ಒಬ್ಬೊಬ್ರು ಮಾಂಸ ಇಷ್ಟ ಆಗಲ್ಲ ಪಾಪ ಪ್ಪ ಅವ್ರಿಗೆ ಯಾಕೆ ಹ ಹಾನಿ ಮಾಡ್ಬೇಕು ಅಂತ
ಅಕ್ಕ ಮಗಳ ಯಾರು ನೋಡಿಲ್ಲ ನಾವು ಏ ಎಲ್ಲದಕ್ಕೂ ಒಂದ ತ್ತ
ಹಾ ಹಾ
ಹಾ
ಅಷ್ಟು ಹಠ ಮಾಡ್ತಿದಾರ ಅಂದ್ರೆ ಅವರು ಪಾಪಾ ಚಿಕ್ಕ ಮನಸ್ಸೆಲ್ಲಾ ನೀವ್ ಅರ್ಥ ಮಾಡ್ಕೊಬೇಕು
ಹಾ ನಾವ್ ಅರ್ಥ ಮಾಡ್ಕೊಂಡ್ ನಾವ್ ಲ್ಲ ಇಲ್ಲಿ ಪರವಾಗಿಲ್ಲ ಪಾಪಾ
ಹ್ಮ್
ತಿಳ್ಕೊಳ್ತಾಳೆ ಅಂತ ಬಿಟಿಬಿಡ್ತೀವಿ
ಹ್ಮ್ ಹ್ಮ್ ತಿಳ್ಕೊಂತದ ಬಿಡಿ ಪಾಪಾ ಅವಳ ಇನ್ನು ಚಿಕ್ಕ ಮ ಚಿಕ್ಕ ಮಗ
ಹ್ಮ್ ಚಿಕ್ಕ ಮಗು ಇನ್ನ ಹನ್ನೆರಡುವರೆ ಸಯ ಬಾ
ಅದೇ ಬಿಡಬೇಡಿ ಪಾಪಾ ಅವ್ರಗೂ ಇನ್ನು ಟೈಮ್ ಸಮಯ ಇದೆ ಅವ್ರಿಗೂ ಇನ್ನು ಕಲ್ತ್ಕೊಳಕ್ಕೂ ಸಮಯ ಇದೆ
ಅ ಅವ್ರಗ ಇನ್ನ ಸಣಯೆ ಜಾಸ್ತಿ ಇದೆ
ಹೌದೌದು ಆ ಮತ್ತೆ ಇನ್ನೇನ್ ವಿಚಾರ ವಿಶೇಷ ಮದ
ನ್ನ ನಮಗು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾ ಇದ್ದಾರೆ ಹ ಇರ್ತಾರೆ ಅವರು ಅವರು ಕೆಲಸದಲ್ಲ ಅವ್ರು
ಹೌದಾ ಅಷ್ಟೇ ಇವಾಗ ಹೆಂಗಂದ್ರೆ ಚಿಕ್ಕವಾಗ ಬಾಲ್ಯದಲ್ಲಿ ಇದ್ದಾಗ ಅಷ್ಟೆ ಎಲ್ಲರೂ ಜೊತೆಗಿ ತ್ತಾರೆ ಆಮೇಲೆ ಎಲ್ಲಾ ಬೇರ್ ಬೇರ್ ಆಗೋಗ್ಬಿಡ್ತಾರೆ ಅದು ಅದೇನ ಅಂತಾರ ಮುಂದಿನ ಕಾಲದಿಂದ ಹಂಗೆ ಅನ್ಸತ್ತೆ ಇನ್ನ ಮುಂದಿನ ಕಾಲದಲ್ಲಿ ಆದ್ರೂ ಪರವಾಗಿಲ್ಲ ಈ ಮೊಬೈಲ್ ಅದು ಇದು ಇರ್ತಿರ್ಲಿಲ್ಲ ದ್ವೇಷ ಅದು ಏನು ಇರ್ತಿರ್ಲಿಲ್ಲ ಅವಾಗ.
ಹ ಮೊಬೈಲ್ ಇಲ್ಲ ಅಂದ್ರರು ಟೈಮ್ ಪಾಸ್ ತುಂಬಾ ಜಾಸ್ತಿ ಆಯ್ತಾ ಆಟ ಆಡ್ತಾ ಇದ್ರು ಎಲ್ಲ.
ಅದೇ ಅದೇ ಅದೇ ಎ ಎಲ್ಲಾರೂ ಒಟ್ಟಿಗೆ ಮಾತಾಡ್ಕೊಂಡು ಕೂಡಿ ಬಾಳ್ ಇದಿದ್ರಲ್ವಾ
ಇವಾಗಂತ್ದ್ ಏನಿಲ್ಲ ಅವ್ನ್ ತಗೊಂಡ ಎಲ್ಲ ಕೂ ಕೊಳ್ತಾರೆ
ಹ್ಮ್ ಎಲ್ಲಾ ಮೊಬೈಲ್ ಆಗೋಗ್ಬಿಟ್ಟಿದೆ ಇವಾಗಿನ ಜನ್ ಜನಗಳಿಗೆಲ್ಲಾ ಈ ಸಮಾಜ ಎಲ್ಲಾನು ಅಷ್ಟೆ ಹೆಂಗಂದ್ರೆ ಎಲ್ಲಾ ಅದ್ರಲ್ಲಿ ನೋಡ ತಿಳ್ಕೊಳ್ಳೋದು ಒಬ್ಬೊಬ್ಬರ ಆದ್ರೆ ಒಳ್ಳೇದಕ್ ನೋಡ್ತಾರೆ ಬಟ್ ಆದ್ರೆ ಇನ್ ಸ್ವಲ್ಪ ಜನ ಅದನ್ನ ಕೆಟ್ಟದಾಗ ಕೆಟ್ಟ ದಾರಿಯಲ್ಲಿ ಉಪಯೋಗಿಸ್ತಾರೆ ಅದು ತುಂಬಾ
ನೋಡ್ಕೋಬೇಕಷ್ಟೆ ಒಳ್ಳೆದಕ್ಕೂ ಅದಕ್ಕೆ ಅದಕ್ಕೂ ಇದೆ
ಹ ಒಳ್ಳೇದಕ್ಕೆ
ನಾವು ನಾವೇನ್ ತಗೋತೀವೋ ಅದು ಬರುತ್ತೆ ಅದ್ರಲ್ಲಿ ಒಳ್ಳೇದಂದ್ರೆ ಒಳ್ಳೇದ ಸಿಗುತ್ತೆ. ಕೆಟ್ಟಂದ್ರೆ ಕೆಟ್ಟು ಸಿಗುತ್ತೆ.
ನಿವು ಮೊಬೈಲ್ ಹ ಏನಾದ್ರು ವರ್ಕ್ ಮಾಡ್ಕೊತೀರಾ ಇಲ್ಲ ಏನಾದ್ರು ರೀಲ್ಸ್ ನೋಡ್ತೀರಾ ಇಲ್ಲ.
ಹ್ಮ ನಾವುದ ಮೊಬಲ್ ಫೋನ್ ಜಾಸ್ತಿ ಯಸ್ ನಾವು ಹ ಜಾಸ್ತಿ ನೋಡಲ್ಲ. ಕೆಲ್ಸ ಇರುತ್ತಲ್ಲ ಊಟ ಮಾಡ್ಮೇಲೆ ಸ್ವಲ್ಪತ್ತು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಕುೂತ್ಕೊಳ್ತೀವಿ ಅಂದ ಟೈಮ್ಲ್ಲಿವಿ ಅಷ್ಟೇ ಇಲ್ಲಾ ಅಂದ್ರೆ ನಾವು ಅವನು ಜಾಸ್ತಿ ಬಳಸಲ್ಲ.
ಅತ ಅ ಏನ್ ಮಾಡಕ್ಕ ಆಾಗಲ್ಲ ಏನ್ ಇವಾಗ ಇ ಇವವಾಗಿನ್ ಜನರೆಲ್ಲ ಅಷ್ಟ ಅ ಅವ್ರ ಪಾಗ ಅವ್ರು ಇರ್ತಾರಲ್ವಾ ಅದಕ್ಕೆ ನಮಗೂ ಇನ್ನ ಬೇಜಾರ ಆದಾಗ ನಾವು ಇನ್ನು ಅದೇ ನೋಡ್ಬೇಕಷ್ಟ ಇನ್ನ ಏನ್ ಮಾಡಕ್ ಆಾಗತ್ತೆ
ಹ ಮೇನು ಮಾಡರಕ್ಕ ಆಾಗಲ್ಲ
ಹ್ಮ್ ಮತ್ತೆ ಇನ್ೇನ್ ವಿಶೇಷ? ಹಾ
ಹ್ಮ ಏನ್ ಇದೀರಾ ಏನ್ ವಿಷಯ? ಎಲ್ಲ ಇವತ್ತು ಒಬ್ಬ ಎಲ್ಲ ಫೆಂಡ್ ನಮ ನಮ್ಗೆಗೆಲ್ಲರೆ ಎಲ್ಲ ಕರೀತಾರೆ ಮತ್ತೆ ಕ ಮ ಎಲ್ಲ ಒದ ಹತ್ರಕ್ಕೆ ಬರ್ತಾರೆ.
ಹ್ಮ್ ಸರಿೀರಿ ಆಯ್ತು ನಮ್ಮಮ್ಮ ಕರತವನ ಆಮೇಲೆ ಮಾಡ್ಲಾ
ಹಾ ಮತ್ತೆ ಮಾಡಿ
ಬಾಯ್?